ನಮಸ್ಕಾರ ಸಿದ್
ನಮಸ್ಕಾರ ರಾಹುಲ್ ಅವ್ರೇ ಏನ್ ಮಾಡ್ತಾಯಿದ್ದೀರಾ?
ಏನಿಲ್ಲ ನೋಡ್ರಿ ಸುಮ್ಮನೆ ಕುಳತಿದ್ದೆವು ನೀವೇನ್ ಮಾಡ್ತಾ ಇದ್ದೀರಾ?
ಶಾಂಗು ಹ್ಮ್
ಏನ್
ಏನ್ ಮಾಡ್
ಏನ್ ಮಾಡ್ತಾದೀರ ರೀ ನಿಮ್ಮ ಶಿಕ್ಷಣ?
ನಮ್ಮ ಶಿಕ್ಷಣ ನೋಡಿ ಬಿ ಎಸ್ಸಿ ಆ ಕೃಷಿ ವಿದ್ಯಾಲಯ ಕೃಷಿ ಮಾಡಿದ್ದೀವಿ ನಾವು. ಕೃಷಿ ಮಾಡಿದ್ದೇವೆ, ನೀವು ಏನ್ ಮಾಡಿದ್ದೀರಾ?
ಇದ್ಯಾ? ಕೃಷಿ ಪದವಿನ್ ಮಾಡಿದ್ದೀರಾ?
ಹಾಂ ಕೃಷಿ ಪದವಿಯನ್ನು ನಾವು ಮಾಡಿದ್ದೇವೆ ನೋಡಿ.
ಹಾಂ ನಾವು ಕೂಡ ಕೃಷಿ ಪದವಿಯನ್ನೇ ಮಾಡ್ತಿದ್ದೇವಿ ನಿಮ್ಮ ಯಾವ ವಿ ವಿದ್ಯಾಲಯದಲ್ಲಿ ಮಾಡ್ ತಿದ್ದೀರ ನೀವು
ನಾವು ಭೀಮ್ರಾಯನ್ ಗುಡಿ ಎಂಬ ಒಂದು ಶಾಪೂರ್ ತಾಲೂಕೆ ಶಾಪೂರ್ ಕೀ ಭೀಮ್ರಾಯನ್ ಗುಡಿ ಎಂಬ ಅಲ್ಲಿ ಮಾಡ್ತಾ ಇದ್ದೀವಿ ನೋಡಿ.
ಎಲ್ಲಿ?
ಭೀಮ್ರಾಯನ್ ಗುಡಿ.
ಭೀಮರಾಯನ್ ಗುಡಿ ಮಾಡ್ತೀರ? ಹಾಂ ಅದೊಂದು ಪ್ರ ಅ ಅದು ನಾನ್ ನಾನು ಕೇಳಿದ ಪ್ರಕಾರ ಅದೊಂದು ಒಳ್ಳೆ ವಿದ್ಯಾಲಯ
ಹ್ಮ್
ನಾವು ಹಾಂ ಊಂ ನಾವು ಕೂಡ ಇಲ್ಲೇ ಗಂಗಾವತಿಯಲ್ಲಿ ಮಾಡ್ತಾ ಇದ್ದೀವಿ.
ಗಂಗಾವತಿನ?
ಹಾಂ ನಮ್ದು ನಿಮ್ದು ವಿಶ್ವವಿದ್ಯಾಲಯ ಎರಡು
ಕ್ಷಣ
ಇಲ್ಲಿ ಎಲ್ಲ ಸರಿಯಾಗಿದೆ ಹ ಇಲ್ಲಿ ಹ ನಿಮ್ಮ್ ನಿಮ್ಮ ಈ ಕಡೆಯಿಂದ ನಮ್ಮಮ್ಮ ಕಡೆಗೆ ಒಬ್ಬರು ಗುರುಗಳು ವರ್ಗಾವಣೆಗೊಂಡಿದ್ದಾರಲ್ಲ
ಯಾರು
ಆ ನಿಮಗೆ ಇದು ಹ ಹ್ಮ್ ಇದು ವಸತಿ ನಿಲಯದ ಪೋಷಕರಾಗಿದ್ರಂತೆ ತ್ತಲ್ಲಾ ಬಸವರಾಜ್ ಗಾಣಿಗರೆ ಅಂತ ಗುರುಗಳು
ಡಾಕ್ಟರ್ ಬಸವರಾಜ್ ಗಾಣಿಗರ ಅವರು ಹೌದು ಹೌದು
ಹಾ ನಿಮ್ಮ ಗ ವಸ್ತಿ ನಿಲಯದ ಪೋಷಕರ ಅಂತಲ್ಲ ಅವರು
ಹೌದೌದು ನೋಡಿ ಹ
ಹಾ ಅವರೇ ನಮ್ಮ ಈಗ ನಮ್ಮ ವಿಶ್ವವಿದ್ಯಾಲಯ ನಮ್ಮ ವಿದ್ಯಾಲಯ ನಿಲಯಕ್ಕೆ ಅವರು ಕೂಡ ಈಗ ಅ ಇಲ್ಲಿಗೆ ವರ್ಗಾವಣೆಗೊಂಡಿದ್ದಾರೆ ಅವಿಗೆ ನಾವು ನಿನ್ನೆ ತಾನೇ ಸ್ವಾಗತ ಸಮಾರಂಭವನ್ನು ಮಾಡಿದ್ದೆವು
ಹ ಹ
ನೀವು ಎಲ್ಲರಿ ಎದ್ದೋ್ರರಿ
ಹ ಎಲ್ಲಿ ಒಗೋಣ
ನಾವ್ ಎಲ್ಲೂ ಇಲ್ಲ ನ ಇಲ್ಲೇ ಕೂಡೋಣ ನಾವ್ ಎಲ್ಲಿ ಹೋಗೋತಿಿಲ್ಲ ಈ ಜಾಗ ಬಿಟ್ಟು ಹಹ ಮತ್ತೆ ಅವ್ರಿಗೆ ನಾವು ಸ್ವಾಗತವನ್ನು ಕೋರಿದೆೆವು ಅವರು ಕೂಡ ಒಳ್ಳೆ ಶಿಕ್ಷಕರು ಒಳ್ಳೆ ಗುಣದವರು ಅವ್ರಿಗೆ ಒಳ್ಳೆ ವಿದ್ಯಾ ವಿದ್ಯಾ ಒಳ್ಳೆ ಜ್ಞಾನ ಇದೆ ಅವ್ರಿಗೆ
ಹಾ
ಒಳ್ಳೆ ಶಿಕ್ಷಕರು ಕೂಡ ನಿಮ್ಮ ನಿಮ್ಮ ಕಡೆ ಯಾವ್ ತರ ಇತ್ತು ಅವ್ರ್ದ ಹೆಸರೆಲ್ಲ
ನಮ್ ಕಡೆ ನೋಡಿ ಅವ್ರು ತುಂಬಾ ಫೈನ್ ಅನ್ನು ಹಾಕ್ತಿದರು ಅವರು ಹಾಡ ಹ್ಮ
ನಿಮ್ಗೆ ತುಂಬಾ ತೆರಿಗೆಗಳನ್ನ ತಗೊತಿದ್ರಾ
ಹ್ಮ್ ಅವರು ನಮ್ಗೆ ಸಾ ಸೀಟ್ ಟೆಕ್ನಾಲಜಿ ಅಂಡ್ ನಾವ ಒಂದು ಕೋರ್ಸ್ ಇತ್ತು ಅದು ಹೇಳ್ತಿದ್ರು ಸೀಡನಲ್ ನೆನಪಂತ ನನಗೆ ಹಾ ಬೀಜ ತಂತರ ಅಂದ್ರೆ ಬೀಜ ಅನ್ನೋದು ಒಂದು ನೆನಪಂತು ನನಗೆ ಹ್ಮ
ಹಾ ಹಾ
ಹ್ಮ್ ನಮ್ಮ ದೇಶದ ನಮ್ಮ ಹ್ಮ
ನಮ್ಗೂ ಕೂಡ ಅದು ಆದ ಅದೇ ವಿಷಯವನ್ನು ಇಲ್ಲಿ ಅವರು ನಮಗ ಹ ಹೇಳ್ತಿದ್ದಾರೆ ಒಳ್ಳೆ ಒಳ್ಳೆ
ಬೋಧನೆ ಮಾಡುತ್ತಿದ್ದಾರೆ ಹ ಹ
ಎಂತ ಇವರು ಚೆ ಚೆನ್ನಾಗಿ ಬೋಧನೆಯನ್ನು ಮಾಡ್ತಾರೆ ನಮಗೆ ಹ
ನಿಮ್ಗ ಈಗ ಮತ್ತೆ ಹೊಸ ಇದು ಶಿಕ್ಷಕರು ಬಂದೀದಾರ
ಯಾರು
ನಿಮಗೆ ಹೊಸ ಶಿಕ್ಷಕರು ಮತ್ತೆ ಈಗ ಬಸವರಾಜ್ ಗಾಣಗರ ಅವರು ಬಿಟ್ಟು ಹೋಗಾರಲ್ಲ ಅವರ ಸ್ಥಾನಕ್ಕೆ ಯಾರು ಬಂದಿದ್ದಾರೆ
ಯಾರು ಬಂದಿಲ್ಲ ಇನ್ನ.
ಹ್ಮ್ ಹೌದು. ಅ ನಿಮ್ಮ ಇದು ಯಾವ್ದ್ ಬರುತ್ತೆ ನಿಮ್ಮ ಜಾತಿ ಯಾವ್ದ್ ಬರುತ್ತೆ.
ಹಾಂ
ನಿಮಗೆ ಮೀಸಲಾತಿ ಏನಾದ್ರು ಬರುತ್ತಾ ನಿಮ್ದು ಜಾತಿ ಯಾವ್ದ ಬರುತ್ತೆ. ಹಲೋ.
ಹಲೋ.
ಹಲೋ.
ಹಲೋ.
ಹಲೊ ಸರ್ ನಿಮ್ದು ಜಾತಿ ಯಾವ್ದು ಬರುತ್ತೆ ಅಂದೆ.
ಅವೆಲ್ಲಾ ಕೇಳೋದು ಹಕ್ಕಿಲ್ಲ ನೀವು ಅದೆಲ್ಲ ಕೇಳೋ ಹಾಗಿಲ್ಲ ನೀವು.
ಹ್ಮ್ ಹೌದಾ ನಿಮ್ಮ ನೀವು. ನಿಮ್ಮ ಏನು ಅವ್ರಂತೆ ಆಗ್ಬೇಕಂ ಅಂದ್ರ ಯಾರಂತ ಆಗಲು ಬಯಸ್ತೀರಾ ನೀವು.
ಯಾರಂತ ಆಗ್ಬೇಕು ಅಂದ್ರೆ.
ಹ್ಮ್
ನಮಗೆ ನಮ್ಗೆ ಸ್ಫೂರ್ತಿ ಯಾರು ಅಂದ್ರೆ ನಮ್ಗೆ ಡಾಕ್ ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂದ್ರೆ ನಮ್ ಮ್ಗೆ ಅವ್ರ ಅಂದ್ರೆ ನಮ್ಗೆ ಅಷ್ಟು ಒಂದು ಗೌರವ ಅಂದ್ರೆ ಹೇಳೋದಕ್ಕೆ ಆಗೋದಿಲ್ಲ ಅವ್ರ ಬಗ್ ಗೆ ಅಷ್ಟು ಗೌರವ ಇದೆ ನಮಗೆ ಅವರಿಂದಲೇ ನಾವು ಈಗಿರೋದು ನೋಡಿ.
ಹಾ ನಮ್ಗೂ ಕೂಡ ಅವರ ಮೇಲೆ ಬಹಳ. ಅಪಾರವಾದಂತಹ ಪ್ರೀತಿ ಮತ್ತು ಗೌರವ ನಮ್ಮ ಜೀವ ಇರೊ ರೊವರೆಗೂ ನಮ್ಮ ಜೀವ ಹೋದ ಮೇಲೂ ಕೂಡ ಅವ್ರ ಮೇಲಿನ. ಗರೊ ಗೌರವ ನಮ್ಗೆ ಯಾವತ್ತೂ ಕಮ್ಮಿ ಆಗಲ್ಲ ಅವರು ನಮಗೆ. ಹ್ಮ್ ಯಾವತ್ತೂ ಮರೆಯಲಾಗದಂತ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ.
ಹೌದಾ.
ಹೌದು ನಮಗಂತಲ್ಲ ಇಡೀ ದೇಶಕ್ಕೆ ಅವರು ಇಡೀ
ದೇಶಕ್ಕೆ ಅವರು ಮಾದರಿ.
ಹ ಇಡೀ ಪ್ರಪಂಚದಲ್ಲೇ ಅವ್ರಂ ತ ಅತ್ಯುತ್ತಮ ವ್ಯಕ್ತಿ ಇನ್ನೊಬ್ರು ಹುಟ್ಟ ಹುಟ್ಟಕ ಸಾಧ್ಯ ಇಲ್ಲಂತ. ನನ್ನ ಅನಿಸಿಕೆ.
ಹ್ಮ್ ಹೌದು ಹೌದು.
ಅವರು ಒಂದು ಅಸ್ಪೃಶ್ಯ ಸಮಾಜ ಅಸ್ಪೃಶ್ಯ ಸಮಾಜ ಸಮಾಜದಲ್ಲಿ ಹುಟ್ಟ್
ಹಾಂ
ಸಹಾಯದ ಇಲ್ಲದೆ ಇಲ್ಲದೆ ಎಲ್ಲಾ ಆ ಕಷ್ಟ ನಷ್ಟಗಳ ವಿರುದ್ಧವು
ಹಾಂ ಹ ಹೌದು ಹೌದು ಹ್ಮ್ ಅವ್ರಂಗೆ ಯಾರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅವ್ರಂಗೆ ಆಗೋದು ಯಾರು ಇಲ್ಲ ಇನ್ನ ಮುಂದೆ.
ಹಂ ಸ್ವಂತ ಸ್ವಂತ ಅವರ ಮಾ ಅವರು. ಆ ಯಾವುದು ಇದು ಆಹ ಬೇರೆ ದ ಹೊರ ದೇಶ ಕ್ಕೆ ಅವರು ನೊ ಇದು ಏನ್ ಮಾಡಲು ಅವರ. ಪದವಿ ಮುಗಿಸಲು ಬೇರೆ ದೇಶಕ್ಕೆ ತೆರಳಿರ್
ಹೌದು ಹೌದು.
ತೆರಳಿರ್ತಾರೆ ಅವಾಗ ಅವರ ಊರಿಂದ ಒಂದು ಕರೆ ಬರುತ್ತೆ ಅವರಿಗೆ.
ಹಾಂ ಅವ್ರಿಗೆ ಬಾಲ್ಯದಲ್ಲಿ ಅವ್ರಿಗೆ ಬಾಲ್ಯದಲ್ಲಿ. ತಂದ್ ಹಾ ಹಾ ಹೇಳಿ ಹೇಳಿ.
ಅವ್ರಿಗೆ ಒಂದು ಕರೆ ಬರುತ್ತ ಅವರು ಪದವಿ ಮಾಡಲು ಬ್ಯಾರೆ. ದೇಶಕ್ಕೆ ಹೋಗಿರ್ತಾರೆ ಅಲ್ಲಿ ಒಂದು ಕರೆ ಬರ್ತ ಅವ್ರಿಗೆ ಹ್ಮ್ ಅಲ್ಲಿಗೆ ಒಂದು ಕರೆ ಬರ್ತ ತವ್ರಿಗೆ. ಏನಪ್ಪಾ ಅಂತಂದ್ರ ಅವರ ಸ್ವಂತ ಮ ಅವರ ಸ್ವಂತ ಮಗ.
ಹೌದು ಹೌದು ಹಾಂ.
ಹೋಗಿರ್ತಾನಂತ ಅವರು ಅ ಕ ಬರುತ್ತಲ್ಲ ಅವಾಗ ಅವರು. ಹೇಳ್ತಾರೆ ಹ ಹೌದಾ ಅಂತ ಹೇಳಿ ಸರಿ ಅಂತಾಂದ ಹೇಳಿ ಅವರು ಸುಮ್ನೇನ. ಕೂಡ್ತಾರೆ.
ಹ್ಮ್
ಅವರ ಮಗ್ಲ ಅವ್ರ ಪಕ್ಕದಲ್ಲಿದ್ದಂತ ಒಬ್ರು. ಕೇಳ್ತಾರ ಅವ್ರನ ಯಾಕ ಸ್ವಾಮಿ. ನೀವು ನಿಮ್ ಮಗ ತೀರ್ಕೊಂಡಿದ್ದಾನಂತೆ ಆದ್ರೂ ಊರಿಗೆ ಹೋಗಲ್ವಾ ನೀವು ಏನ್ ಇಷ್ಟು ಆರಾಮಾಗಿ ದಿರಲ್ಲ ಎಂತ ತಂದೆ ನೀವು ಅಂತ ಕೇಳ್ತಾರೆ.
ಹಾಂ
ಆಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ನೋಡಿ ಸ್ವಾಮಿ ನಾವು ನಮ್ ಮಗ ನನ್ ಮಗ ಈಗ ತಿರ್ಕೊಂಡ್ ಬಿಟ್ಟನ ನಾನ್ ಹೋದ್ರೆ ಏನ್ ಬದಕಲ್ಲ ನಾನ್ ನನ್ ಎಲ್ಲಾ ತೀರ್ಕೊಂಡ ಅಂತ. ಹೋದ್ನಂದ್ರ ನನ್ನ ನಂಬಿಕೊಂಡಿರುವಂತ ನನ್ನ ಎಷ್ಟೋ ಮಕ್ ಕ್ಕಳು ಅನಾತರಾಗಿ ಹೋಗ್ತಾರೆ ನಾನು ಇಲ್ಲಿ ಇರೋದು ನಾನು ಎಷ್ಟೋ ಮಕ್ಕಳ ಭವಿಷ್ಯನ ನಾನು ರೂಪಿಸ್ಬೋದು ನಾನು. ಇಲ್ಲಿಂದ ಹೋಗ್ದೇ ಇದ್ರೆ ಈಗ ನಾನ ಒ ಒಬ್ಬ ಮಗ ಹೋಗಿರ್ಬೋದು ಇನ್ನು ನನ್ನ ಹಲ್ಲ ಹತ್ ಹಲವಾರು ಮಕ್ಕಳು ನನ್ನ ಸಲುವಾಗಿ. ಕಾಯ್ತಾ ಇದ್ದಾರೆ ಅವ್ರಗೆಲ್ಲಾ ಅವ್ರ ಸಂಬಂಧ ಆದ್ರು ನಾನು ಇದನ್ ಮಾಡ್ಬೇಕಂತಂದ್ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ. ಸಹ ಉದ್ಯೋಗಿಗೆ ಹೇಳ್ತಾರೆ.
ಹಾ ಒಳ್ಳೆ . ಹೌದಾ ಇಲ್ಲಿಲ್ಲಿ.
ಏನಂದ್ರೆ ಅ ಸಿದ್ಧಾರ್ಥವ್ರೆ.
ಹಾ .
ಅವ್ರು ಅಷ್ಟೆಲ್ಲಾ ಸಾಧನೆಗಳನ್ನು ಮಾಡಿದ್ರು ಕೂಡ.
ಹ್ಮ್
ಈ ಭಾರತ ಸರ್ಕಾರ ಏನಿತ್ತಲ್ಲ ಆವಾಗ ಕಾಂಗ್ರೆಸ್ ಸರ್ಕಾರ. ನೀವು ಮಾತ್ ಮಾತಾಡ್ರಿ ಸರ್ ಸ್ವಲ್ಪ್ ಮಾತಾಡ್ರಿ ನೀವು.
ಹೌದು ಅವರು ಅವ್ರದ್ದು ಮಾತಿನ ಅರ್ಥ ಏನಂದ್ರೆ. ನನ್ನ ಮಗ ಸತ್ತಿದ್ದಾನೆ ಆದ್ರೆ ಸತ್ತಿರೋದು ಒಬ್ಬ ಮಗ.
ಹ್ಮ್
ಇನ್ನ ಲಕ್ಷಾಂತರ ನನ್ನ ಮಕ್ಕಳಿದ್ದಾರೆ. ಈ ಮಗನನ್ನು ನೋಡಲು ಹೋದರೆ ಅವರು ಸಹ ಅದೇ ರೀತಿ ಆಗುತ್ತಾರೆ ಎಂದು. ಒಂದು ಆಲೋಚನೆದ ರೀತಿಯಿಂದ ಅವರು. ಅವ್ರ ಮಗನ ಅಂತ್ಯಕ್ರಿಯೆಕ್ಕೂ ಕೂಡ ಹೋಗಲ್ಲ ಹೌದಲ್ವಾ.
ಹೌದು ಹೌದು ಸರ್. ಯಾಗಗಳನ್ನು ನಮಗ್ ಮಾಡಿ ಹೋದ್ರು ಯಾಗಗ ಮಾಡ್ಲಾರ್ದ. ಅವ್ರ ಅವತ್ತೇಏನಾದ್ರು ತಮ್ಮ ಒಬ್ಬರ. ಮಾಡಿದ್ರೆ ಇವತ್ತು ನಾವ್ಯಾರು ಷ್ಟು. ಇದ್ರ ಇದರಿಂದ ನಾವು ಬದುಕಕ ಸಾಧ್ಯ ಆಗ್ತಿರ್ಲಿಲ್ಲ ಹೌದಲ್ಲ ಸರ್ ಹ್ಮ್.
ಇಲ್ಲ ಹ ಹಾ.
ಗೌರವಿಸ್ಬೇಕಾಗುತ್ತೆ.
ಹೌದು ನೋಡಿ ಅವರನ್ನ ನಾವು ಎಷ್ಟು ಕ. ಎಷ್ಟು ಏನು ಹೇಳಿದ್ರು ಅವ್ರದು ಮಾಡಿರೋ ಋಣನ್ನ ತೀರ್ಸೋದಕ್ ಆಗೋದಿಲ್ಲ ನೋಡಿ ನಾವು.
ಹ ಆದ್ರೆ ಅವರ ಋಣವನ್ನು ತೀರಿಸ ಹೌದು ಆದ್ರೆ ಒಂದೇ ಒಂದು ಮಾತರಿಯಿಂದ ಮಾತ್ರ ಸರ್.
ಏನು.
ಅವರು ಏನಂತ ಹೇಳಿದ್ದಾರಂದ್ರೆ.
ಹಾ
ಶಿಕ್ಷಣ ಸಂಘಟನೆ ಹೋರಾಟ.
ಹಾ ಶಿಕ್ಷಣ ಸಂಘಟನೆ ಹೋರಾಟ ಹಾಂ.
ಈ ಮೂರು ನಾವು ಮಾಡಿದ್ರೆ. ಜೀವನದಲ್ಲಿ ಯಾವತ್ತೂ ನಮಗೆ ಹಿಂದುಳಿದವ ಹಿಂದುಳಿಯಬಹುದು ಅನ್ನುವ.
ಯೋಚನೆ ಸಹ ಬಯೋದಲ್ಲ ಬಯೋದು.
ಹಾ ಶಿಕ್ಷಣ ಇರ್ಬೇಕು ಯಾವತ್ತು ಮನುಷ್ಯಾಗ ಶಿಕ್ಷಣ ಇದ್ರ. ಜೀವನದಲ್ಲಿ ಮುಂದ್ಬರ್ಬಹುದು. ಸಂಘಟನೆಗಳಿಗೆ ಇಳಿಬೋದು ಯಾವುದೇ ಕಷ್ಟದಿಂದ ಹೊರ ಬರ್ಬೋದು ಹೋರಾಟ ಮಾಡ್ಬೋದು. ನಾವು ಬೇಕಾದ ಹಕ್ಕುಗಳನ್ನು ಪಡ್ಕೋಬಹುದು.
ಹ್ಮ್
ಈ ರೀತಿ ಶಿಕ್ಷಣ ಸಂಘಟನೆ ಹೋರಾಟ ಇರ್ಬೇಕು ಮತ್ ಇನ್ನೊಂದ್ ಮಾತ್ ಹೇಳ್ತಾರ್ ಸರ್.
ಹುಂ ಎನ.
ಶಿಕ್ಷಣದ ಬಗ್ಗೆ ಒಂದ್ ಮಾತ ಹೇಳ್ತಾರ ಅಂಬೇಡ್ಕರ್ ಅವ್ರು ಗೊತ್ತಾ ನಿಮ್ಗ.
ಸ್ ಸ್ ಎನ್ ಬೇಕ. ಹ್ಮ್ .
ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ. ಅದನ್ನು ಕುಡಿದವನು ಗರ್ಜಿಸಲೇಬೇಕು.
ಹಾಂ
ಅಂದ್ರ ಅದ್ರ ಅರ್ಥ ಏನ್ ಹೇಳ್ರಿ.
ಹಾ ಏನು.
ನೀವ್ ಹೇಳ್ರಿ.
ತ್ ಹುಲಿ ಎಂ ಏನದು ಶಿಕ್ಷಣ ಎಂಬುದು.
ಹುಲಿ ಹಾಲಿದ್ದಂತೆ ಇದನ್ನು ಕುಡಿದವನು ಗರ್ಜಿಸಲೇಬೇಕು.
ನನಗೆ ಅದರ ಬಗ್ಗೆ ಸ್ವಲ್ಪ್ ಮಾಹಿತಿ ಇಲ್ಲ ನೀವೇ ಹೇಳಿದರೆ.
ಈಗ ಶಿಕ್ಷಣ ಶಿಕ್ಷಣ ಒಂದಿತ್ ಎ ನಮ್ಮನ್ನ ಯಾ ಯಾರು ಏನು ಮಾಡ್ಕೊಂಡ್ ಕೊಳಕ್ಕಾಗಲ್ಲ ಶಿಕ್ಷಣ ಇತ್ತಪ್ಪ ಅಂದ್ರ ನಾವು. ಯಾರ ಮುಂದೆ ಮಾತಾಡ್ಬೋದು
ಹಾ ಹಾ
ಹೌದಲ್ಲಾ ಈ ಕ್ಷಣ ಇದ್ರ ನಾವ್ ಯಾರಿಗೂ ಎದರ ಅವಶ್ಯಕತೆ ಇಲ್ಲ ನಾವು ಧೈರ್ಯದಿಂದ ಮಾತಾಡ್ಬಹುದು ಎಲ್ಲರ ಏನ್ ಏನಿದ್ರು ನಾವು ಧೈರ್ಯದಿಂದ ನಾವೆಲ್ಲ ಅದನ್ನ ಎದುರ್ರಿಸಬೋದು ಅದೇ ನಮ್ ಕಡೆ ಶಿಕ್ಷಣನೇ ಇಲ್ಲ ಅಂದ್ರ ನಾವ್ ಏನು ಮಾಡಕ್ ಆಗಲ್ಲ.
ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ವಿ ಹ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳುವಂತೆ ಹೇಳಿದ್ದಾರೆ.
ಹಾ
ಹಾ ಇದನ್ನ ನೀವು ಕೂಡ ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಕೊಳ್ಳಿ ನೀವು ಕೂಡ ಒಂದು ಒಳ್ಳೆ ಹುದ್ದೆಗೆ ಬರ್ಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.
ಹ್ಮ್ ಮಾಡ್ಕೊಡಿ ಮಾಡ್ಕೊಡಿ
ಸರಿ ತೋಲಿ ಮತ್ತೆ ನಿಮ್ಗೆ ನಾನ್ ಕರೆ ಮಾಡ್
ಹೌದಾ ಹಾಗಲಿ ಮತ್ತೆ ಮಾತಾಡಿ ಮಾತಾಡಿ
ಹಾ ನಮ್ಮ ನೀವು ನಿಮ್ ನೀವು ಏನ್ ಮಾಡ್ತಿತೀರಾ ನಿಮಗೆ ನೀವು ಒಂದು ನಾಲ್ ಕು ಮಾತುಗಳನ್ನು ಹೇಳ್ರಿ
ನಮಗೆ ತಿಳಿದ ಮಷ್ಟಕ್ಕೆ ಏನಂದ್ರೆ ನಮ್ಮ ತಂದೆಯವರು ಯಾವುದೇ ಹಬ್ಬವನ್ನು ಬಿಡಬಹದು ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪ್ರತಿ ವರ್ಷನೂ ಕೂಡ ಆತ ತಾವು ದುಡಿದಂತ ಹಣದಲ್ಲಿಯೇ ಎಲ್ಲಾ ಆಚರಣೆಯನ್ನು ಮಾಡುತ್ತಾರೆ ನಮ್ಮ ಊರಿನಲ್ಲಿರುವಂತ ಎಲ್ಲಾ ಜನರಿಗೆ ಅವತ್ತಿನ ದಿನ ಸಿಹಿ ಸಿಹಿ ಆಗಲಿ ಅದರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡುತ್ತಾರೆ ನೋಡಿ ಎಲ್ಲರಿಗೆ ನಮ್ಮ ಮನೆಯಲ್ಲಿ ಹೊಸ ಬಟ್ಟೆಯನ್ನು ತಂದು ಕೊಡುತ್ತಾರೆ ಯಾವ್ ಯಾವ್ದ ಹಬ್ಬಕ್ಕೂ ತರ್ತಾರೆ ಗೊತ್ತಿಲ್ಲ ಆದ್ರೆ ಅಂಬೇಡ್ಕರ್ ಜಯಂತಿ ಆಗಿರಬಹುದು ಬುದ್ಧ ಪೂರ್ಣಿಮಾ ಆಗಿರಬಹುದು ಇವೆಲ್ಲದಕ್ಕೂ ತರ್ತಾರೆ ನೋಡಿ.
ಹ್ಮ್ ಅಂದ್ರೆ ನಿಮ್ಮ ಅಪ್ಪರಿಗೂ ಕೂಡ ಅಪಾರವಾದಂತ ಭಕ್ತಿ ಮ ಅಭಿಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಐತೆ ಅಂತ ಭಾವಿಸ್ತೇನೆ.
ಆಯ್ತ್ ಹಾ ನೋಡ್ ಅವರು ಯಾವುದೇ ದೇವರನ್ನು ಕೂಡ ನಂಬುವುದಿಲ್ಲ ನೋಡಿ.
ಹ್ಮ್ ಸುಮ್ಮನೆೇ ಸ್ವಾಮಿ ಎಲ್ಲಾ ದೇವರು ನಮ್ಮ ಮೂಢನಂಬಿಕೆ ಅಷ್ಟೇ.
ಅಷ್ಟೇ ಹ್ಮ್
ನಾವ್ ಏನ್ ಮಾಡ್ತೀವಿ ನಾವ ಎನ್ ದುಡಿತೀವಿ ನಾವ್ ಏನು ಕಷ್ಟ ಪಡ್ತೀವಿ ಅದ್ರ ಫಲ ನಮಗ್ ಸಿಗತ್ತೆ.
ಹೌದು ಹೌದು ನಾವು ದುಡಿಲಲ್ಲ ಅಂದ್ರೆ ನಮ್ಗೆ ಏನು ಸಿಗೋದಿಲ್ಲ ನೋಡಿ ಯ ಈಗ ನೋಡಿ ದೇವರನ್ನ ಪೂಜೆ ಮಾಡಿದ್ರೆ ನಮ್ಗೆ ಹಣ ಸಿಗುತ್ತಾ ಇಲ್ಲ. ನಮಗೆ ಬದುಕಲು ಏನು ಬೇಕು ಹೇಳೋ ಹಣ ಬೇಕು ಹಣ ಬೇಕಂದರೆ ಶಿಕ್ಷಣ ಬೇಕೇ ಬೇಕು ಶಿಕ್ ಏನೇ ಬೇಕಾದ ಎದರಿಂದ ಆಗಲಾರದನ್ನು ಶಿಕ್ಷಣದಿಂದ ಆಗೇ ಆಗುತ್ತೆ ನೋಡಿ. ಶಿಕ್ಷಣದಿಂದ ಏನ್ ಬೇಕಾದರೂ ಸಾಧಿಸಬಹುದು ಶಿಕ್ಷಣವೇ ನಮಗೆ ಅತ್ಯುತ್ತಮದ ಅತ್ಯುತ್ತಮ ಶಿಕ್ಷಣವೇ ನಮಗೆ.
ಹಾ ಸರಿ ತೋರಿ ನಾವು ನಿಮ್ ಮತ್ತೆ ಯಾವಾಗರ್ ಕರೆ ಮಾಡ್ತವಿ ಅಂತ.
ಹ ಹೌದಾ ಏತಕ್ಕೆ ಏನು ಎಲ್ಲಿಗಾದ್ರೂ ಹೊರಟಿದ್ದೀರಾ ನೀವು? ಹಾ ಹೊರಟಿದೀವಿ ನಾವು ಇಲ್ಲ ಇನ್ನ ಒಂದ್ ಸ್ವಲ್ಪ ನಮ್ಗೆ ಏನಾದರು ಮಾಹಿತಿ ನೀಡಿದರೆೆ ನಿಮಗೆ ತುಂಬಾ ಒಳ್ಳೇದಾಗುತ್ತದೆ ಎಂದು ನಾನು
ಸಮಯ ಬಾಳ ಆಗ್ತಿದೆ ಸ್ವಾಮಿ ಅಲ್ಲಿ ಹದ್ನೈದು ನಿಮಿಷ ಆಯ್ತು
ಸಮಯ ಆಗ್ಲಿ ರಿ ಏನಾದ್ ಏನುೂ ಆಗೋದಿಲ್ಲ ಮಾತಾಡಿ ಏನುೂ ಆಗಲ್ಲ ಹ್ಮ್ ಹೌದಾ
ಸರ್ ಅದೇ
ಎಲ್ಲಿಗೆ ಹೊರ್ಡ್ತಿದ್ದೀರಾ ನೀವು ಏನು ಕೆಲಸ ಇದೆ ಅಂತ ಕೇಳಬಹುದಾ?
ನಾವು ಅದೇ ನಾಳೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂತ್ತಿದ್ದೀವಿ ನಮ್ಮ ವಿಶ್ವವಿದ್ಯಾಲಯದಿಂದ ಆಹ ಜಿಲ್ಲಾಧಿಕಾರಿಗಳ ಭವನದವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದ್ದೇವೆ ಅದ್ರ ಬಗ್ಗೆ ಗೆ ನಾವು ಚರ್ಚಿಸಬೇಕು ಆ ಇದು ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಈಗ ಕೃಷಿ ಪದವಿ ಮು ಸಿರುವಂತಹ ವಿದ್ಯಾರ್ಥಿಗಳಿಗೆ ಕೃಷಿ ಅಧಿಕಾರಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಆ ಹುದ್ದೆ ಹ ಆ ಹುದ್ದೆಗಳಿಗೆ ಕೃಷಿ ಅದ ಕೃಷಿ ಪದವಿಯನ್ನು ಮುಗಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಕೃಷಿ ಹಾ ಅದಿ ಕಾರಿ ಹುದ್ದೆ ನ ಕೊಡಬೇಕಂತ ನಮ್ಮ ಅಭಿಪ್ರಾಯ ಇದು ಇಷ್ಟು ವರ್ಷನೂ ಅದೇ ಇದೇ ರೀತಿ ತಿನೇ ಬಂದಿತ್ತು ಆದ್ರೆ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ
ಹಾ ಹಾ
ಕೃಷಿ ತಂ ತಂತ್ರಜ್ಞಾನ ಮಾಡಿದಂತ ವಿದ್ಯಾರ್ಥಿಗಳಿಗೂ ಕೂಡ ಕೃಷಿ ಅಧಿಕಾರಿ ಆಗುವ ಅರ್ಹತೆ ಇದೆ ಅವ್ರಿಗೂ ಕೂಡ ಕೃಷಿ ಅರ್ಹತೆ ಇದೆ ಎಂದು ಈ ಜಾರಿಗೆ ತಂದಿದ್ದಾರೆ. ಹತ್ತು ವರ್ಷಕ್ಕೊಂದ್ಸಲ ಇವರು ಪರೀಕ್ಷೆಯನ ಬಿಡುಗಡೆ ಮಾಡ್ತಾರೆ ಈಗ ಹತ್ತು ವರ್ಷಕ್ಕೆ ಒಂದ್ ಹ ಆತ್ ವರ್ಷ ಆಯ್ತ್ ಈಗ ಇವ್ರು ಈ ಪರೀಕ್ಷೆನ್ ಬಿಟ್ಟು ವಾಪಸ್ ಈಗ ಈ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಈಗ ಹತ್ತು ವರ್ಷ ಇಷ್ಟು ವರ್ಷ ನಾವೆ ಎಲ್ಲ ಓದಿ ಕಷ್ಟಪಟ್ಟಿದ್ದ ಮಕ್ಕಳು ನಮಗೆ ಇಲ್ಲ ಅವ್ರಗಿನ್ನ ತಂದು ಇದ್ರಾಗ ಹಾಕಿದ್ರಿ ಹೆಂಗ ಈಗ ಅವ್ರು ಖುಷಿ ತಂತ್ರಜ್ಞಾನ ಮಾಡಿರ್ತಾರ ತಂತ್ರಜ್ಞಾನಿ ಬಂದು
ಹೌದು
ಈಗ ಗಿಡದ ಗಿಡಕ್ಕ ಏನಾದ್ರು ರೋಗ ಬಂದ್ರೆ ಅವ್ರ ರೋಗ ಅವ್ರಗೊತ್ತ ಗೊತ್ತಾಗ್ತಾವ ಅವ್ರಿಗೆ ಗಿಡ ಬೆಳೆಸೋದ್ ಗೊತ್ತಾಗುತ್ತ ಅವ್ರ ಮಣ್ಣಿನ ಫಲವತ್ತದ ಗೊತ್ತಾಗುತ್ತ
ಹ್ಮ್ ಅವ್ರು ಕಲ್ತಿರೋ ವಿದ್ಯೆನೆೇ ಬೇರೆ ನಾವು ಕಲಿತಿರೋ ವಿದ್ಯೆನೆೇ ಬೇರೆ. ಅವ್ರಿಗೆ ಇದಕ್ಕೂ ಸಂಬಂಧನೇ ಇರೋದಿರೋದೇ ಇಲ್ಲ. ಆದರೂ ಸಹ ಅವ್ರಿಗೆ ಬರೆಯಲು ಅವಕಾಶ ಕೊಡ್ತಿದ್ದಾರೆ ಅ. ಆದರೆ ಇದನ್ನು ನಾವು ಖಂಡಿಸಲೇಬೇಕು ನೋಡಿ ಎಲ್ಲಾ ಕೃಷಿ ವಿದ್ಯಾರ್ಥಿ. ವ ಇದರ ಬಗ್ಗೆ ಸಭೆಯನ್ನು ಮಾಡಿ ಹ.
ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ಬೇಕಂತ. ಅದೇ ಚರ್ಚೆಯಲ್ಲ ಇದಿದ್ದೇವೆ ಸ್ವಾಮಿ ಅದರ ಅದರ ಸಲುವಾಗಿಯೇ ನಿಮ್ಮನ್ನ ನಾನು ಸ್ವಲ್ಪ. ಕೋರ್ಕೊಳ್ತಾ ಇರೋದು ನಾ ನಿಮ್ಗ ಆಮೇಲೆ ಮಾಡ್ತೀವಂತ. ಕೇಳ್ಕೊಳ್ತೀನಿ.
ಹೌದಾ ಸುಮಾರು ಎಷ್ಟು ಜನರು ಪಾಲ್ಗೊಳ್ಳುತ್ತಿದ್ದಿರ ಆಸ. ಹ ಇದರಲ್ಲಿ ಮೆರವಣಿಗೆಯಲ್ಲಿ.
ಎಲ್ಲ ಎಲ್ಲ ನಮ್ಮ ಪ್ರಥಮ ದ್ವಿತೀಯ ತೃತೀಯ ಚ. ತುರ್ಥಿ ನಾಲ್ಕು ವರ್ಷದ. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲ.
ಹಾ. ಹೌದಾ.
ಅವರು ಶೇರಿ ಅಂತ ಇದ್ದೀವಿ ನಂದಿಗೆ.
ಹಾ. ಆಗ್ಲಿ ಆಗ್ಲಿ ಆ ಯಶಸ್ವಿ ಆಗಲಿ ಎಂದು ನಾನು. ಬೇಡಿಕೊಳ್ಳುತ್ತೇನೆ ನಿಮಗೆ. ಹೌದು.
ಹ ಸರಿ ಸರಿ ಸರಿ.
ಮಾತಾಡಿ ಎಲ್ಲ ಏನಾಗುತ್ತೆ. ಮೆನೋ ಒಂದ್ ಸ್ವಲ್ಪ ಹ ರೆಕಾರ್ಡ್ ಆಗುತ್ತೆ ರೆಕಾರ್ಡ್.
ಆಗುತ್ತೆ ಸರ್ ಆದ್ರೆ ಏನಂದ್ರೆ. ನಾವು ಕೂಡ ಮತ್ತೆ ಈಗೆಲ್ಲಾ ಅದುೂ. ಆ ಒಂದು ಇದು ಸಭೆಯನ್ನ ಮಾಡ್. ಹಕೊಂಡು ನಾಳೆ ಏನ್ ಮಾಡ್ಬೇಕು ಯಾವ ಯಾವ್ ತರ ನಾವು ಪ್ರತಿಭಟನೆ ಮಾಡ್ಬೇಕು. ಅ ಮತ್ತೆ ಯಾವಿಗೆ ಏನೇನು ಜವಾಬ್ದಾರಿಗಳನ್ನ ಕೊಡ್ಬೇಕು ಮತ್ತು ನಮ್ಮ. ಹಿರಿಯ ಹಿರಿಯ ಶಿಕ್ಷಕರನೆೆಲ್ಲ ಅವ್ರನು ಕೂಡ ನಾವು ಒಟ್ಟು ಕುಡಸ್ಕೊಂಡ್ ಹೋಗ್ಬೇಕು. ಮತ್ತೆ ನಾವು ಒಂದು ಅರ್ಜಿಯನ್ನು ನಮ್ಮ ವಿದ. ವಿದ್ಯಾಲಯ ವಿದ್ಯಾನಿಲಯಕ್ಕೆ ಕೊಡಬೇಕು ನಾವು ಈತರ ನಾಳೆ ನಮ್ಗೆ ಯಾವುದೇ ತರಬೇತಿಗಳು ಬೇ. ಆಹ ತರಬೇತಿಗಳನ್ನತಿಗಳನ್ನ ನಮಗೆ ರದ್ದುಗೊಳಿಸಿ ನಮಗೆ. ಮಾಡಲು ಅವಕಾಶ ಮಾಡಿಕೊಡಿ ಮತ್ತು ನೀವು ಕೂಡ ಸಾ.
ಹಾ.
ನಮ್ಮ. ಆಹ ನಮ್ಮ ಇವ್ರಿಗೆ ಯಾರ್ಗ. ಪ್ರಾನ್ಸಿಪಾಲರಿಗೆ ನಾವು ಕೇಳ್ಕೊಳ್ಬೇಕಲ್ವಾ.
ಮನ್ನಿ. ಹಾ ಕ ಅವರಿಗೆ ಜಾಸ್ತಿ ಇದರ ಬಗ್ಗೆ. ಅರಿವನ್ನು ಕೊಡಿ ಸ. ನಿಮ್ಮ ಡೀನ್ ಅವ್ರರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಅವರು ಏನ್ ಹೇಳುತ್ತಾರೆ ಅದರ ರೀತಿ ನೀವು. ಪಾಲಿಸಿ.
ಅದೇ ಕಾರಣ ಫಸ್ಟ್ ಈಗ ಈಗ ಒಂದೇದ ಏನಂದ್ರ ನಾವು ಫಸ್ಟ್ ನಾವೆಲ್ಲ ವಿದ. ವಿದ್ಯಾರ್ಥಿಗಳು ಎಲ್ಲ ಒಂದಿರಬೇಕು.
ಹೌದು.
ಅ ಹಂಗಾಗಿ ನಾವು ಒಂದು ವಿದ್ಯಾರ್ಥಿ ಸಭೆ ಮಾಡ್ಕೊಂಡು. ನಾವೆಲ್ಲಾ ಚರ್ಚೆ ಮಾಡ್ಕೊಂಡು. ನಾವೆಲ್ಲಾ ಒಟ್ಟುಗೂಡಿ ಅವ್ರ ಕಡೆ ಹೋದ್ರ ಅವ್ರು ನಮಗೆ ಸಹಾಯ ಮಾಡ್ತಾರೆ. ಈ ನಮ್ ಕಡೆನ ಒ ಕಟ್ಟಿಲ್ಲ ಅಂದ ಅವ್ರ ಹೋಗಿ ನಾವವು ಕೇಳಕ್ ಆಗಲ್ಲ.
ಆಗೋದಿಲ್ಲ ಆಗೋದಿಲ್ಲ.
ಎಲ್ಲಿ ಎಲ್ಲಿ ಗುಂಪು ಇರುತ್ತೋ. ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿನ ಅಲ್ಲಿ ಆ ಕಡೆನ ತೂಕ ಜಾಸ್ತಿ ಬರುತ್ತಾ. ಆ ಕಡೆನ ಉತ್ತರಗಳು ಸಿಗ್ತವು. ಆದ. ಕಾರಣ ಏನಂದ್ರ. ನಾವು ಫಸ್ಟ್ ನಾವೆಲ್ಲರೂ ಒಟ್ಟು ಕೂಡ್ಬೇಕು.
ಒಟ್ಟೆಗೂಳ್ಬೇಕು.
ಹಾ ಈಗೆಲ್ಲಾ ನೋಡಿ ನಮಗ ಮಾದರಿಯವೆಲ್ಲ. ರಾಯಚೂರು ರಾಯಚೂರು ಮಾವಿ ವಿದ್ಯಾಲಯ ಧಾರವಾಡ ಮಹಾವಿದ್ಯಾಲಯ. ಬೆಂಗಳೂರು ಮಹಾವಿದ್ಯಾಲಯ ಇವೆಲ್ಲಾ ಎಲ್ಲಾ ವಿದ್ಯಾನಿಲಯಗಳಲ್ಲಿ ಅವರು. ಧರಣಿಯನ್ನು ಮಾಡ್ಸ ಧರಣಿ ಕುಂತಿದ್ದಾರೆ ಅವರು.
ಮಾಡ್.
ಜಿಲ್ಲಾಧಿಕಾರಿಗಳ ಭವನದ ಮುಂದೆ ಹೋಗಿ ಧರಣಿ ಕೂತಿದ್ದಾರೆ. ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಮತ್ತೆ ತಿಕ್ಕಾರವನ್ನು ಕೂಗ್ತಾ ಇದ್ದಾರೆ.
ಕೂಗ್ತಾ ಇದ್ದಾರ. ಹಾ ಹೌದು. ಕೈ ಜೋಡಿಸಬೇಕು.
ಹ್ಮ ಅದಕ್ಕೊಂದು ಒಳ್ಳೆ ಪ್ರಕ್ರಿಯೆ.
ಹ್ಮ್ ಆಯ್ತು ಆಯ್ತು.
ಆಯ್ತು ಹೋರಿ ನಿಮ್ಗ್ ಮತ್ತೆನ ಕರೆ ಮಾಡ್ತೀನ.
ಹಾಗನನೆ ಹಾ ಆರಾಮ್ದ್ದರಲ್ಲ.
ಎಲ್ಲಾ ಆರಾಮಿದೀ ನೋಡ್ರಿ. ನೀವ್ ಆರಾಮಿದ್ದೀರಾ.
ಹಾ ನಾವವು ಆರಾಮ್ದೀವಿ ನೋಡಿ.
ಈ ಈ ವಿದ್ಯಾನಿ ಇದು. ವಿ ನಿಲಯದ ಮೇಲೆ ಯಾರೋ ಒಬ್ಬರು ನಡೆದಾಡ್ತಿದ್ದಾರೆ ಸ್ವಾಮಿ ಯಾರ ಅಂತ ನಮ್ಗೆ ಗೊತ್ತಾಗ್ತಿ.
ಎಲ್ಲಿಯ ಅಲ್ಲಿಯ. ಅಲ್ಲಿ ಸೀನಿಯರ್ ಇದ್ದಾರೆ ಅಂತ ನಾನು ಕೇಳಿಪಟ್ಟೆ. ನಮ್ಮ ಕ್ಲಾಸ್ ಮೇಟ್ ಆದಂತ ಮಂಜುನಾಥ್ ಅವರಿಗೆ ಫೋನ್ ಮಾಡಿ ಕೇಳಿದೆ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಅವರು ಸೀನಿಯರ್ ತಿರುಗಾಡುತ್ತಿದ್ದಾರೆ ಎಂದು ಹೇಳಿದರು. ನಾ ಮಮ್ಮೂ ಒಂದೇ ಒಂದೇ ಸಾರಿ ಭಯಭೀತ ಆಗ್ಬಿಟ್ಟು ಇದೇ ಹಬ್ಪ್ಪ.
ಕಡ್ತಿದ್ದಾರೆ.
ಹಾ ಹ ಹ್ಮ್. ಹ
ಸರಿ ಸರಿ ಸವರ್ ನಾನು ನಿಮ್ ಬಾಳಕ್ ಮಾತಾಡ್ಬಿಟ್ರೆ ಅನ್ಸುತ್ತೆ ಸರಿ ನಾನು ನಿಮ್ ಮತ್ತೆ. ಕರೆ ಮಾಡ್ತೀನ ಅಂತೆ.
ಆಗ್ಲಿ ಆಗ್ಲಿ.
ಹ
ಹ್ಮ್